ಹ
ಹ್ಮ್ ಆರಾಮೇ ನೋಡ್ರಿ ನೀವ ಆರಾಮೇ ರೀ.
ಹಾ ನಾವು ಆರಾಮೇ ನೋಡ್ರಿ.
ಹ್ಮ್ ಹ್ಮ್
ಮನೆ ಗ್ ಆರಾಮ್ ಅದರೀ ಎಲ್ಲಾರು.
ಹಾ ಆರಾಮ್ ಅದರಿ ನೋಡ್ರಿ.
ಹಾಗೇಂದ್ರೆ ಚಾ ನಾಷ್ಟ ಎಲ್ಲ. ಹ್ಮ್ ಹ್ಮ್ ಹ್ಮ್ ಹೇಳ್ರೀ ಹಾ ಹಲೋ.
ಹ್ಮ
ಹೇಳ್ರಿ ಊಟ ಆಗೇದಲ್ರೀ.
ಹ್ಮ ಹಾಗೆದ್ರ
ಹ್ಮ ಹ್ಮ್ ಏನ್ ಸ್ಪೆಷಲ್ ಮಾಡ್ರ ಏನ್ರಿ ಇವತ್ತು.
ಆ ಎಂತ ನಷ್ಟ ಬಿಟ್ಟ ಬಿಟ್ಟದು.
ಹ್ಮ್ ಹ್ಮ್ ಹ್ಮ್
ಹ್ಮ್ ಉಪ್ಪಿಟ್ ಮಾಡಿದ್ರ ಅದೆ ಊಟ ಮಾಡಿದ್ವಿ ಈಗ ಮದ್ಯಾಹ್ನ
ಹಾ ಹಾ ಹಾ ಏನೋ ಸಂಡೆ ಸ್ಪೆಷಲ್ ಅದೆ ಏನಂತ ಮಾಡಿದೀವ್ರೀ ನಾವ್ ಬೆಳಿಗ್ಗೆ.
ಈ ಸಂಡೇ ಸ್ಪೆಷಲ್ ಅಂದ್ರೆ ಸ್ವಲ್ಪ ಎ ಕಡೆ ಹೋಗ ಹೋಗ ಮುಕಂತ
ಹೌದ್ರಿ.
ಹಾ
ಹಾ ಹಾ ಎಲ್ಲಿ ಹೋಗಕತ್ ಮಾಡ್ಯ್ರರಿ.
ಶಾಪುರ್ ಕಡೆಗ್ ಹೋಗತಿರುವಾಗ.
ಹ್ಮ್ ಹ್ಮ್ ಹ್ಮ್
ಇಲ್ಲ ಅಂದ್ರೆ ಎಲ್ಲರು ಸ್ವಲ್ಪ ಬಿಸಲೆ ಜಾಸ್ತಿ ಆದ್ರೆ ನೋಡ್ಬೇಕು. ಮತ್ತೆ ನಾವ್ ಹೋಗ್ ಬೇಕಾಗಿಲ್ಲ ಅಂತ ಹೇಳಿ.
ಹೌದೇ. ಏ ನಿಮ್ಮ್ ಊರಾಗ ಹ ನಿಮ್ಮ್ಊರಾಗ ಏನ ನೋಡಂತ ಐತಿಹಾಸ. ಪ್ಲೇಸ್ ಅದಂತ ಕೇಳಿದಿವಿರೀ
ಹ್ಮ ಆಯ್ತಲ್ಯ್ ಆಯ್ತ್
ಅದೇ ರೀ ಬಾ ಮಂದಿ ಹೇಳಕತ್ತರಿ ಹಿಂಗೆ ಹಿಂಗ ಅವರೊಳ ಈ ಊರೋಳಗ ತಿ ಇದು ಗುಡಿ ಐತಿ ಮೊದ್ಲೀನ್ ಕಾಲದ ಅಂತ ಹೇಳಕತ್ತಾರೀ ಅದ್ರ ಸಲಂದ ಕೇಳಿದಿವಿರಿ ನಾವು ನಿಮ ಕೇಳಿದ್ರ ಆಯ್ತ ಅಂತ ಹೇಳ್ಕೆಸಿ ಬರ್ಬೇಕತ್ ಮಾಡೀವಿರಿ ಒಂದ್ಸತಿ ತೋರ್ಸು
ಇಡೀ ಯಾದಗಿರಿ ಜಿಲ್ಲದಾಗೆ ಬೆಸ್ಟ್ ಅದ್ರಿ ಪ್ಲೇಸ್ ಬಟ್ ಅದ್ ಹೆಂಗ ಅದಂದ್ರಿ ಪ್ರಚಾರ ಇರಲ್ಲಾರದಕ್ಕ ಅದ ಒಂತರ ಇದಾಗ ಬಿಟ್ಟದ್ರೆ ಅದು
ಹ್ಮ್
ಸ್ಥಳ ಯಾರಿಗೆ ಪರಿಚಯ ಇಲ್ಲಾರ್ದಂಗ ಆಗ್ಬಿಟ್ಟೈತೆ
ಹ್ಮ್ ಹ್ಮ್ ಸ್ವಲ್ಪ ಏನಾದಾರು ಮಾಡ್ಬೇಕ್ರೀ ಇಲ್ಲ ಯಾರ ದೊಡ್ಡೋರು ಇದ್ರಂದ್ರ ಸ್ವಲ್ಪ ಸರ್ಕಾರ ಗಮನಕ್ ತರ್ಬೇಕ ರೀ ಅದ ಎಲ್ಲಾ ಗೊತ್ತಾಗತ
ಅದಕ್ಕೊಂದು ವ್ಯವಸ್ಥೆ ಮಾಡ್ಯಾರ ರೀ ಸರ್ಕಾರದ ಕಡೆಯಿಂದ ಫಂಡ್ ನು ಬಂದದ್ರಿ ಈಗ
ಹ್ಮ್ ಹ್ಮ್ ಹೂನ್ರಿ
ಹಾ ಎಷ್ಟೋ ಒಂದ್ ಕೋಟಿ ಎರಡ್ ಕೋಟಿ ಫಂಡ್ ಬಂದಾದ್ರಿ ಅದೃದ್ದು ಅದು ಮೊದ್ಲ ಇದು ಇದೈತಲ್ರಿ ಮೋದಲಿನ ಕಾಲದ ರಾಜರ್ ಕಾಲದ ದೇವಸ್ಥಾನ ಅದಲ್ರರಿ ಅದ್ ಅಲ್ಲಿ ಅಲ್ಲಲ್ಲಿ ಸ್ವಲ್ಪ ಉಬ್ಬಿದಂಗ ಆಗಿತ್ತುರಿ ಅದ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ರೀ
ಹ ಸ್ವಲ್ಪ ಹೆಂಗಯತ ಅಂತಂದ್ರಿ ಅದ ಮೊದ್ಲಿಂದ ಅವರು ಮೊದ್ಲ್ ರಾಜರ ಕಟ್ಟ ಬೇಕಾದ್ರಿ ಅಲ್ಲಿ ಗುಡಿ ಕಟ್ಟಿ ಆ ಗುಡಿ ಪಕ್ಕಾನೇ ದೊಡ್ಡದ ಬಾವಿ ಐತ್ರಿ ಅದು ಬಾವಿ ಮುಂದ್ಗಡೆ ಅ ಎಲ್ಲಾ ಕಾಲದಾಗ ಎಲ್ಲವು ಹಸುವಾದವರಿಗೆ ವ್ಯವಸ್ಥೆ ಮಾಡ್ತ ಅದರದ್ದು ಬಹಳ ಚಂದ ಅದ್ರೀ ನೋಡ್ಬೇಕದ್ರಾ
ಹಹ್ಮ್ ಹೌದ್ರಿ ಶಾಸನ ಅವೇನ ಶಾಸನಗಳನ್ನ ಬರ್ದದ ಇದ್ರಬೇಕಲ್ರ
ಹಾ ಅದವ್ರೆ ಶಾಸನಗಳು ಅದವ್ರು ಅಲ್ಲಿ
ಹ್ಮ್
ಹ್ಮ್ ಅಂದ್ರ ಅವು ನಮಗ್ ಅರ್ಥ ಆಗಲ್ರರಿ ಅವು
ಹ್ಮ ಹಾ ಆಗಿನ್ ಕಾಲದ್ದು ಲಿಪಿ ಇರ್ತದಲ್ರಿ ಅದ ನ ನಮ್ಗೆಲ್ಲಾ ಅರ್ಥಬೇಕು ರದು
ಆ ಏನ್ ದೇವಸ್ಥಾನ ಆಯ್ತಲ್ರಿ ದೇವಸ್ಥಾನದ ಪ್ರತಿ ಕಲ್ಲುಗಳಿಗನು ಒಂದೊಂದ್ ತರದ ಚಿತ್ರಗಳಗಳುದಾವ ನೋಡ್ರಿ ಎಲ್ಲ
ಹ್ಮ್
ಆನೆ ಸಿಂಹ ಕುದುರಿ ಎಲ್ಲ ಅದೊಂದು ಒಂದೊಂದು ಕಲ್ ಮೇಲೆ ಏನ್ ಕೆತ್ತಾರೆ ಅದೊಂದ ಒಂದೊಂದ ತರ ಕತಿ ಹೇಳ್ತಾವ್ರಿ ಅಷ್ಟ್ ಅದ್ಭುತವಾಗಿ ಅದಾವ್ ನೋಡ್ರಿ
ಹ್ಮ್ ನೋಡ್ರಿ
ಅದ ಹೆಂಗೈತೆ ಅಂದ್ರೆ ಇಷ್ಟತನ ರೀ ಯಾರು ಇವತ್ತು ಕೇಳೋರಿಲ್ಲ ಹೊಳಗಡೆ ಎಲ್ಲಾ ಹೋಗದು ಎಲ್ಲಾ ಜನ ಸುಮ್ನೆ ಹೋಗ ಮಕ್ಕೊಂಡ್ ಬಿಡೋದು ಹ ಇಲ್ಲಾಂದ್ರ ಇಷ್ಟಪಟ್ ಆಡೋದು ಈ ತರ ಎಲ್ಲಾ ಏನ್ ಮಾಡ್ತ ರೀ ಅದು ಯಾರು ಕೇರೆ ಮಾಡಿದ್ದಿಲ್ಲ ಅಲ್ಲಿ ಯಾರ ಕಸೋಡಿ ಇರುತ್ತಿಲ್ಲ ಏನತ್ತನ್ರಿ ಈಗ ಅದೆಲ್ಲಾ ಪೂರ್ನ ಇದಾಲ್ಕೈತ್ತು ಇನ್ನೊಂದ್ ಇಷ್ಟನ ಬಿಟ್ರ ನಾ ಇ ಇದತಂತ ಎಲ್ಕೇಸಿಂದ ಸರ್ಕಾರ ಮೇಲೆ ಮೇಲೆ ಇದ್ ಮಾಡಿದಾಗ ಅವ್ರರು ಸರ್ಕಾರದವ್ರರು ನೋಡಿ ಬಂದ ಅವಡ್ಕಸಂತೆ ಅದಕ್ಕ ಈಗ ಪಂಟದ್ ಮಾಡ್ಯ್ರೀ ಆ ಗುಡಿನಗ ಮಾಡ್ಯಾರೀ ಅದ ಎಲ್ಲೆಲ್ಲಿ ಬೇರ್ಬಿಟ್ಟದಲ್ರರಿ ಆ ಕಲ್ಲುಗಳು ಹಂಗೆ ತೆಗದ್ರಿ ಮತ್ತ ಅದೇ ರೀತ ಜೂಸ್ ಆಕತ್ತಾರೆ ಅದ್ಕ
ಹಾ ಹೌದ್ರಿ ಅಂದ್ರೆ ಇವಾಗ ಏನ್ ಕೈನ ಕಟ್ಟಡ ಕೆಲ್ಸ ನಡದದೇನ್ರರಿ ಅಂದ್ರ.
ಇಲ್ಲ ಆಲ್ಮೋಸ್ಟ್ ಅಲ್ಲ ಮುಗಿಲಾಕ್ ಬಂದದ್ದ್ರೀ ಮ್ಯಾಲ ಇದು ಮಾಡಕತ್ತರಿ ಫೈನಲ್ ಆಗ್ಲಕತ್ತ ಅದ. ಅದ ಮುಗದ್ಮೇಲ್ರಿ ಮತ್ ಅವ್ ಮೊದ್ಲ್ ಹೆಂಗಿದರ್ಕಲ್ ಕಿತ್ ಮತ್ತೆ ಅದೇ ತರನೇ ಜೋಡಿಸಬಿಟ್ಟ್ರರು.
ಹಾ ಹಾ ಹಾ ಹಾ ಹೌದ್ರಿ ಬೆಸ್ಟ್ ಬಿಡ್ರಿ ಹಂಗರ. ಹ್ಮ್ ಇಲ್ರಿ ಹಂಗ ಚಂದ ಮಾಡಿದ ನಾಳೆ ನಾಕ್ ಮಂದಿ ನೋಡಕ್ ಬರಂಗ ಆತರಿ.
ಇಲ್ವಾ ಭಾರಿ ದೇವಸ್ಥಾನನ್ ಬಿಡ್ರಿ ಅದು.
ದೇವಸ್ಥಾನದ್ರೆ ಮುಂದ ಅದೇನ ಕಲ್ಲುಗಳನ್ನ ತೆಗೆದು ಮತ್ ತ್ತ ಅದೇ ಇದಕ್ ಚಂದ ಜೋಡಿಸಿದ್ರಂದ್ರೀ ಜೋಡಸಿ ಕಾಂಪ ಕೊಂಡ್ ಕಟ್ಕೊಂಡು ಆ ಬಾವಿ ಎಲ್ಲ ಕಲ್ಲಗಳೆಲ್ಲ ಕಿತ್ತವ್ವೆೆಲ್ಲ ಕೂಡ ನಿಷ್ಟಿದಾಗ ಇದ್ ಮಾಡದು ಆ ಕಡೆಡಿ ಈ ಕಡ ಮಾಡಿ ಎಲ್ಲ ಕತ್ಕೊಂಡೋಗ ಅವ್ ಚಂದ ಹೊಂದಿಸಿ ಎಟು ಕೇಶನ್ರೀ. ಅದಕ್ ಯಾರು ಬರ್ಲಾರ್ದಂಗ ಕಾಂಪೌಂಡ್ ಮಾಡಿ ಅಲ್ಲಿಗ ಒಬ್ಬ ವಾಸಮಾನ್ ವ್ಯವಸ್ಥಾ ಮಾಡಿದ್ರ ಅಂತಂದ್ರಿ. ಅವಾಗ ಸ್ವಲ್ಪ ಯಾರ ಯೂಟ್ಯೂಬ್ವರು ಅವ್ರು ಇವ್ರು ವಿಡಿಯೋ ಮಾಡಿ ಹಾಕ್ತಂತಂದ್ರೆ ಪ್ರಜಾರ ಆಯ್ತಂದ್ರೀ ಫುಲ್ ಫೇಮಸ್ ಆಗತ್ತ ನೋಡು.
ಹ್ಮ್ ಫೇಮಸ್ ಅಂದ್ರು. ಆಗ ಯಾರಿಗ್ ಗೊತ್ತಿಲ್ಲಂಗ ನಮಗೂ ಗೊತ್ತಿಲ್ಲ ನೋಡ್ರಿ ನೀ ನಾ ಅದೇ ನಾ ಯಾರ ಅವ ಹೇಳಿದಿರಿ ಹಿಂಗ ಐತೆ ಅವರು ಊರಾಗ ಅಂತ ಅಂದು ಅದಕ ನಿಮಗ ಕೇಳಿದ್ರ ಆಯತ ಅಂತ ಕೇಳಿದ್ರಿ ನಾನು. ಚಂದದಾ ಫುಲ್ ಎಲ್ಲಾ. ಕೆತ್ತನೆ ಶ ಕೆತ್ತನೆ ಮಾಡಿದ್ದು ಅದು ಹಳೆ ಕಲ್ದಂದು ಕಲ್ಗಳು. ಅದಾವ ಬಾರಿ ಚಂದ್ ಅದ ಅಂತಂದ ಅದ ಅಂತ ಅಂತ ಅಂದಿದ್ರಿ. ಅದ್ಕಂತ ನಾವು ಹೌದೆಲ್ಲನ್ ಕೇಳಿದ್ರ ಆಯ್ತು ಒಂದ್ಸತಿ ಹೋಗಿ ಬಂದ್ರ ಆಯ್ತ ಅಂತ ನಿಮಗೆ ಕೇಳಿದ್ರ ಆಯ್ತ ಅಂತ ಹೇಳಿ ಹಚ್ಚಿದೇವ್ರಿ.
ಅಲ್ಲಿ ಈ ಪಕ್ಕಂದ ದೊಡು ಬಹಳ ದೊಡ್ಡದದ್ರ ಇದು ಬಾವಿ ರೀ ಆ ಬಾವಿ ಒಳಗಡೆ ಒಂದು ಸರ್ಕಯಂತ್ರಿ. ನಾವನು ನೋಡಿಲ್ರರಿ ಆ ಸರಕ್ನೊಳಗಡೆ ಏನನ್ನ ದೀಪ ಬಿಟ್ರಂದ್ರರಿ. ಆಹ ಎಲ್ಲೋ ಹೋಗಿ ತೆಲ್ತಾನ್ರಿ ಅದು ಬೇರೆ ಕಡಿ
ಹ್ಮ ಹ್ಮ
ಇಲ್ಲಿ ಅಲ್ಲಿ ಆ ಗುಡಿಯಲಿಂತ ಒಂದ್ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ದೂರದಲ್ಲಿ. ಇನ್ನೊಂದು ಅದು ಇದದ್ರಿ ಅದ ಕಟ್ಟಾಡದ್ರಿ.
ಹ್ಮ್
ಆ ಆ ಕಟ್ಟಡ ಲೈಸ ಆ ಬಾವಿ ಸರ್ಕದ್ ನೋಡ್ರಿ.
ಅಲ್ಲಿಂದಲ್ಲಿ ಸರ್ಕ್ ಮಡ್ಯಾರೆ.
ಹಾ ಸರ್ಕದ್ ನೋಡ್ರಿ ಆ ಆ ಕಟ್ಟಡದ ಒಳಗ ಇಳದ್ರಿ ಇಳ್ದು ಅಂದ್ರ ಸೀದಾ ಬಾವಿ ಹೋಯ್ತಲ್ರಿ ಅರ್ ಕಿಲೋಮೀಟರ್ ಒಳಗ್ ಸರ್ಕೆದ್ ನೋಡ್ರಿ.
ಹ್ಮ್ ಸುರಂಗ ಮಾರ್ಗ ಮಾಡ್ಯಾರೇಏನ್ರೀ ಅದ್ರೊಳ ಕೆಳಗ.
ಸರಂಗ ಮಾರ್ಗ
ಹ್ಮ ನೋಡ್ರಿ.
ಬಾಳೆದಾದ್ರೀ ಕುುಡಿಯದು.
ಹ್ಮ್
ಪ್ರತಿಕ್ ಅಲ್ರ ಆ ಗುಡಿ ಅಷ್ಟು ಆ ಗುಡಿ ಒಳಗಡೆ ಫಸ್ಟ್ ಸ್ಟೇಟ್ಗೆ ಒಂದು ಲಿಂಗ ಐತ್ ಆ ಗುಡಿ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗ ಸ್ಟೇಟಿಗ್ ಕಾಣದ ಮೊದ್ಲ ಒಂದ್ ಲಿಂಗ ರೀ. ರೈಟ್ ಸೈಡ್ಗೆ ಬಸವಣಪ್ಪನ ಮೂರ್ತಿ ಅಂದ್ರೆ ಎತ್ತಿಗೆ ಬಸವಣ್ಣಪ್ಪ ಅಂತಾರಲ್ರಿ ಆ ಮೂರ್ತಿ ಐತ್ರಿ ಲೆಫ್ಟಿಗ್ ಒಂದು ಇದ ಐತ್ರಿ ಲಿಂಗ ಐತ್ರಿ. ಒಳಗಡೆ ಹೋಗಿ ಕುಂತ್ ಬಿಟ್ಟರಿ ಇಷ್ಟ ತಣ್ಣಗದ್ರಿ. ಏನ್ ಎ ಸಿ ಹಚ್ಚ ಅವಶ್ಯಕತೆನೇ ಇಲ್ಲ ನೋಡ.
ಹ್ಮ್
ಫುಲ್ ಅಷ್ಟೊಂದ ತಣ್ಣಗ ಬರುತ್ತ್ರಿ ಒಳಗ್ ಹಿಂಗ ಏನೋ ಮಲ್ಕೊಂಡ್ ಮ್ಯಾಲ್ಗಡೆ ನೋಡಿದರಿ ಆ ಮ್ಯಾಲ್ಗಡೆ ಕೂಡ ಕಟ್ಟಡ ಏನ್ ಅದ್ರಲ್ಲೂ ಕೂಡ ಡಿಸೈನ್ ಅದಾವ್ರಿ. ಅದರಲ್ಲೂ ಕೂಡ ಡಿಸೈನ್ ಅದಾವ್ರಿ ಅಲ್ಲಿ ಒಳಗಡೆ ಕುಂತರಿ ಅಲ್ಲೇ ನಿಂತು ರಾಜರ್ ಪಗಡೆ ಆಡ್ತೀರಂತ್ರಿ ಅವು ಪಗಡೆ ಆಟದ್ ಇದು ಅದಾವ್ರಿ ಅಲ್ಲೆಲ್ಲಾ.
ಬರದ ಚಿತ್ರಗಳ ಅದಾವ್ರಿ ಹ್ಮ್. ಬೆಸ್ಟ್ ಬಿಡ್ರಿ ಇಷ್ಟೆಲ್ಲಾ ಇದ್ರೂನು ಏನು ಸ್ವಲ್ಪನು ಇದ ಇಲ್ ನೋಡ್ರಿ.
ಹ್ಮ ಚಿತ್ರಗಳ ಅದಾವ್ರಿ ಇನ್ನೊಂದ್ ಹೆಂಗಂದರಿ ಆ ಬಸವಣ್ಣಪ್ಪಂದ ಏನ್ ಒಯ್ ಇದ ಐತಲ್ರಿ ಮೂರ್ತಿ ಅದೋನ್ನ ಬಾವಿ ಒಳಗಡೆ ನೀರ್ ತಗೊಂಡ ಬಂದ ಕೇಶಿಂದಾ ಆ ಮ ಮೂರ್ತಿ ಮ್ಯಾಲ ಸುರದ್ರಿ ರಿಟರ್ನ್ ಅಲ್ಲಿಂದ ಸೀದಾ ಬಾವಿ ಒಳಗಡೆ ನೀರ್ ಅದ ಬಾವಿ ಒಳಗಡೆ ಹೋಗಲ್ರಿ ಬಾವಿ ಬಾವಿ ಪಕ್ಕ ಕ್ಕ ಒಂದು ಸಣ್ಣ ಇದು ಬಂದೇತ್ರಿ ಒಂದಿಟ್ಟ ಅದ್ರಲ್ಲಾಯಿಸಿ ಮುಂದ್ಗಡೆ ಪಾಸ್ ಆಗದ ಮುಂದಗಡೆ ಪಾಸ್ ಅದಾವ ನೀರ್ ಹೊರಗಡೆ ಬಂದ
ಹ್ಮ್ ಅಂದ್ರ ಅಲ್ಲೇ ನಿಂದರ್ಬಾರದ ನೀರ ಅಂತ ಮುಂದ
ನಿಂದ್ರಬಾರ್ದ ನೀರ್ ಮತ್ತ ಅದು ತೊಳ್ಯದಗ ತೋಳದ ಮ್ಯಾಲ ನೀರ್ ಚೆಲ್ಲದ ಗಿಲ್ಲದ ಇಲ್ರಿ ಸುಮ್ನೆ ಅವ್ರ ಹಾಕಿ ಕೊಟ್ಟ ಬಿಟ್ರ ಸಾಕ್ರಿ ಆಟೋಮೆಟಿಕ್ ತನ್ನ ಇಚ್ಚ್ಲಿ ತಾನೇ ನೀರ್ ಅದ ಸರ್ಕಿಗ ಹೋತ್ರಿ ಸರ್ಕ್ಲೈಶ್ ಔಟ್ ಸೈಡ್ ಬರ್ತರಿ. ಔಟ್ ಸೈಡ್ ಬಂದ ಅಲ್ಲಿಂದ ಸೀದಾ ಮುಂದ್ ಹಿಂದ್ಗಡೆ ಗಿಡಗೊಳಿಗ ಹೋಗ್ಬೇಕು.
ಹಾ
ಅಷ್ಟೊಂದ ವ್ಯವಸ್ಥೆ ಮಾಡ್ಯಾರ ನೋಡ್ರಿ.
ಅಬ್ಬಬ್ಬಾ ಬಾರಿ ಬಿಡ್ರಿ ಹಂಗರ್ ಇದೇನ್ ನಾವು ಇಲ್ಲೆ ಎಲ್ಲನ ಸುತ್ತಾಡ ಇದು ಟ್ರಿಪ್ಪಿಗ್ ಹೊತಿದೇವಲ್ರಿ ಐಹೊಳೆ ಪಟ್ಟದಕಲ್ಲು ನೋಡ್ದಂಗ ಅಲಕತ್ರೀ ಜೀವ.
ಹಾ ಸೇಮ್ಂಗೆ ನೋಡ್ರಿ ಅಯ್ಯೋ ಹೊಳೆ ಪಟ್ಟದಕಲ್ಲಗ ಹೋಗೋದೇನ್ರಿ ನಮ್ ಉರಿಗ್ ಬರೋದೇನ್ರಿ
ಗುಡಿ ನೋಡಿದ್ರ ಮುಂದೆಲ್ಲಾ ಆಲ್ರಿ ಅಂದ್ರ ಕೆಲ್ಸ ಗಿಲ್ಸ ಅದ ಹಾಗೆ ಒಂದ್ ಸ್ವಲ್ಪ್ ಚಂದಾಗಿ ಗಿಡ ನಾಡ್ಸಿ ಗಾರ್ಡನ್ ಮಾಡ್ಬಬೇಕ್ ನೋಡ್ರಿ ಒಬ್ಬ್ರ ಸರ್ ಯಾರಾನ್ ವಾಚ್ ಮ್ಯಾನ್ ಇಡ್ಬೇಕ್ರಿ ಅಂದ್ರ ನೀಟ್ ಆಗಿ ಕ್ಲೀನ್ ಆಗಿ ಚಂದ ಇರ್ತದ್ರಿ ಗುಡಿ.
ಅವ್ರೂ ಕಟ್ಟಡ ಕಟ್ಟೋರಿ ಅದ ನೀನ್ ಕಲ್ಲ ಮತ್ ಕಟ್ಟಲ್ಕಿಲ್ರಿ ಅವೆ ಕಲ್ಲನ್ನ ತೆಗ್ದ್ ಮತ್ತ್ ಅಲ್ಲಿಗೆ ಹೊಂದಸೋದ್ರಿ ಹೊಂದಸದಕ್ ಅವ್ರು ಅ ಪೂರ ಇದ್ ಮಾಡದ್ರ ಮೂರ್ ವರ್ಷ ತಂದಕೊಂಡಾರಿ ಅವ್ರು.
ಅಬ್ಬಬ್ಬಾ ಹೌದ್ರಿ.
ಹಂಗೆ ಅದೇ ತರ ನಮ್ದ ಕಲ್ಲ ಎಲ್ಲಿಗ ಇದ್ದುವು ಅಲ್ಲಿಗೆ ಇಡಬೇಕಲ್ರಿ ಕರೆಕ್ಟ್
ಇಲ್ಲೇ ಇಡ್ಬೇಕಲ್ರೀ ಪ್ರತಿಯೊಂದ್ ಕಲ್ಲುನ ಇಡ್ಬೇಕಲ್ರಿ ಅಲ್ಲೆ.
ಹನ್ರಿ ಮೂರ್ ವರ್ಷ ತೊಂಡಾರಿ ಈಗ ಯಾಡ್ ವರ್ಷ ಆಯ್ತ್ರಿ ಇನ್ನೊಂದ್ ವರ್ಷ ಟೈಮ್ ಆದ್ರಿ. ಗುಡಿ ಕೆಲ್ಸಗಳು ಮುಗದಾವ್ರಿ ಆಲ್ಮೋಸ್ಟ್ ಅಲ್. ಈಗ ಬಾವಿ ಕೆಲ್ಸ ಒಂದ ಇಟ್ ಆತವ್ರೀ ಆಮ್ಯಾಲ ಹಿಂದಗಡಿ ಅವ್ರ ಸೈಡ್ ಸುತ್ತ ಅ ಕಟ್ಟಡ ಕಾಂಪೌಂಡ್ ಗಿಪೊಂಡ್ ಅವೆಲ್ಲ ಹಿಂದಾಡಿ ಮಾಡ್ಕತಾರಿ ಅವ್ರ್.
ಹ್ಮ ನೋಡ್ರಿ ಬಾ ಹ್ಮ್ ಹ್ಮ್ ನೋಡ್ರಿ ಮತ್ತ.
ಹ್ಮ್. ಪ್ರತಿ ವರ್ಷ ತೇರ್ ಏಳಿತಾರೀ ಬೇಸಿಗೆ ಬೇಸಿಗಲ್ಲಿ ರಾಮನವಮಿ ಅಂತ ಇರುತ್ತಲ್ಲರಿ.
ಹ್ಮ್.
ಅವತ್ತಿನ ದಿನಾನೇ ತೆರೇಳತರೆ.
ಹ ನೋಡ್ರಿ ಮತ್ತ. ಭಾರಿ ಬಿಡ್ರ ತೇರ್ ಬಸ್ಸ ಹೌದ್ರಿ. ತೇರಿನ್ ಜಾತ್ರೆ ಜಾತ್ರೆ ಆತದಂದ ಯುಗಾದಿ ಒಳಗ್ ಆತದ ಅಂತ ಅಂತಿರ್ತಾರೀ. ಜನ ಕೇಳಿವಿ ಅಲ್ಲೇ ಆತದೇನ್ ಅಂದ್ರ ಗುಡಿಬಲ್ಲೆ.
ಹಾ ಆ ಗುಡಿ ಬಲ್ಲ ಹತ್ರ ಅಲ್ಲಿ ಅವ ಗುಡಿ ಒಂದಗಡೆನೆ ತೇರ್ ಅವ್ರೆ. ತೇರ ಹೇಳ್ತಾರೀ ತೇರೆ ಎಳಿಯಾದನ್. ದಿನಾ ಸಾಯಂಕಾಲದದು ನಾಟಕ ಇಟ್ಟ ಇಟ್ಟಿರ್ತಾರ ಒಂದ ವರ್ಷ ಇರ್ತವ್ರೀ ಒಂದೊಂದ್ ವರ್ಷ ಇರ್. ಕೊರೋನ್ವರ ಕೂಡ ಒಂದಿಷ್ಟು ಜನ ಸೂರ್ ಕಿಸ್ ಒಂದ ಯಾವ್ದಾನೋ ಒಂತ ಕಥೆ ಬರ್ದ್ ಅವ್ರಿ. ಅಲ್ಲೇ ನಾಟಕ ಮಾಡ್ತಾರೆ ಅವರು. ಹ್ಮ್ ವರ್ಷ ವರ್ಷ ಏನ ಇರಲ್ರಿ ಒಂದ್ ಒಂದ್ ವರ್ಷ ಮಾಡಿದ್ರ ಒಂದ್ ವರ್ಷ ಮಾಡಲ್ರರಿ ಅವ್ರ. ಅಂದ್ರ ಚಂದ್ ಆಗುತ್ತೆ. ಹ ಜಾತ್ ಬಂದ ಹೋಗ್ರಿ ಒಂದಸರ್.
ಛ್ ಅಯ ನೆಕ್ಸ್ಟ್ ಬರಾಮ ತವ್ರಿ ಜಾತ್ರಿ ಇದ್ದ ಹೇಳ್ರಿ ಬರಮ್ರಿ. ಹ್ಮ್ ಹ್ಮ್ ಜಾತ್ರೆ ನೋಡಿದಂಗ ಆತತ್ರಿ ಮತ್ತತ್ ಅದ್ ಗುಡಿ ನೋಡಿದಂಗ ಆತದರಿ.
ಕೆಲ್ಸ ಪೈನಲ್ ಮುಗಿತ ಅಂದ್ರ ಮುಗಿದ್ಮೇಲೆ ಒಂದ್ಸರ್ ನೋಡೈತಿ ಅಂತರ್ ಅವಾಗ.
ಹ ಹಾ ರೀ ಹೌದೌದ್ರಿ ಅಷ್ಟೇ ಮಾಡಮ್ರೀ ಅಷ್ಟೇ ಮಾಡಮ ತೋರಿ ನೆಕ್ಸ್ಟ್. ಜಾತ್ರೆ ಇದ್ದಾಗ ಫೋನ್ ಹಚ್ರಿ ಬಂದ್ ಹೋಗಂಬ್ರಿ. ಹಾ ಆರಾಮಿದ್ದೇನ್ರಿ ಆರಾಮ ಇದ್ದೇನ್.
ಹಾ ಸರಿ ಅಸ್ನಂಟ ಮಾತ್ರಿ.
ಹಾ ಸರಿ.